ಹಲೋ ಹ ಯಾಕ ಕಟ್ ಮಾಡಕಿದ್ದಾವಾಗ್ಲೇ
ಅದೇ ಸ್ವಲ್ಪ ನೀ ಇದಾಗಿತ್ತು
ಏನು ಆಯ್ತು
ಸ್ವಲ್ಪ ಯಾರೋ ಕರ್ದ್ರು ಅದಕ್ಕೆ
ಹ್ಮ್ ಹೌದಾ ಹ್ಮ್
ಇನ್ನೇನ್ ಸಮಾಚಾರ
ಏನಿಲ್ಲ ಅದೇ ದು ಬಾಣಿ ಎಕ್ಕ ಅವ್ರ ಗೊತ್ತಾ ನಿಮ್ಗೆ
ಹಾ ಗೊತ್ತು ಹೇಳಿ
ಹಾ ಅವ್ರಮ್ಮಕ್ಕಣ ಅವ್ರ್ದು ಫಂಕ್ಷನ್ ಇತ್ತು ಇವತ್ತು ನಾಳೆ
ಹಾ ಹೌದಾ
ಹ್ಮ್ ಅದಕ್ಕ ಬಂದಿದ್ರಿ ಇಲಿಕ್ಕ
ಹಾ ಹ ಹಾ
ಆ ಬಂದು ಇಲ್ಲಿ ಸ್ವಲ್ಪ ಅದೇನನ ಕೆಲ್ಸ ಹೇಳ್ರು ನಿಮ್ ಹೆಂಗ್ ಮಾಡ್ ಹಕೊಂಡು ನಿಮ್ಮನ್ನು ಕರ್ದಾರ್ ಅವ್ರು
ನಮ್ಮನ್ನು ಏನು ಕರೆದಂಗಗೆ ಅವರೇನೋ ಗೊತ್ತಿಲ್ಲ ನಮಗೆ
ಆ ಬರ್ತೀರಾಮ ಅಂತದ್ರೆ ನಳ್ಳೆ
ಏನೋ ಗೊತ್ತಿಲ್ಲ ನಮ್ಗೆ ಕರ್ದೋರು ಇಲ್ಲ ಅಪ್ಪನ ಮನೆ ಕೇಬೇಕು
ಕರ್ದ್ರ ಬಂದ್ರಿ ನಾಳೆ ಇರ್ತೀನಿ ಇಲ್ಲ ಗುರುಬ್ರಳ್ಳಿಯಲ್ಲಿ
ಹಾಂ ಸರಿ ಬರ್ತೀನಿ
ಹ್ಮಞ ಬನ್್ರರಿ
ಮತ್ತೆ ನಿೆನ್ನೆ ಏನೇನ್ ಮಾಡ್ಕೊಂಡಿದ್ರಿ
ಹಾ ಅಲ್ಲಿ ಮತ್ತೆ ಅದೇನ ಕರ್ನಗಳಲ್ಲಾ ಇರ್ತಕ ಕೇಳಿದ್ರು
ಹಾ
ಅದೇ ಇದು ವಾಟರ್ ಬಾಟಲ್ಸ್ ಕೆ್ಯಾನ್ ಇರ್ತಿತ್ತಲ್ಲಾ
ಹಾ ಹೌದು
ಐದು ತಿಂತಾರಾ
ಹಾ ಹೇಳಿ ಹೇಳಿ ಹೇಳಿ
ಹ ಅದು ಕೆಸಗಳನೆಲ್ಲ ಆಯ್ತು ಆಕ ಕೇಳಿದ್ರು ಸ್ವಲ್ಪ ಗತ್ತಾಕ್ಬಿಟ್ಟು ಒಂದು ರೂಮ್ ಅಲ್ಲಿ ಕುೂತ್ಕೊಂಡು ಇನ್ಸ್ಟಾಗ್ರಾಮ್ ನಡ್ಕೊಂಡ್ ಸ್ವಲ್ಪ ಹೊತ್ತು ಮತ್ತೆ ಹೆಂಗೆ ಸ್ವಲ್ಪ ಊಟ ಊಟ ತಿಂದಿದಿಲ್ಲ ಅವವಾಗ್ಲ ಊಟ ಮಾಡ್ಬಿಟ್ಟು ಮತ್ತೆ ಇಲ್ಲಿ ಈ ಊರಲ್ಲಿ ಅದು ದೊ ದೇವ್ರಗ್ಳ ಬರ್ತತೆ ಎರಡು ದೊಡ್ಡಮ್ಮ ಮತ್ತೆ ಚಿಕ್ಕ ಕಮ್ಮ ಅಂತ ಹೆಸರು
ಹಾ ಹೇಳಿ
ಅದೇವರ್ಗ್ಲು ಅದು ಒಬ್ಬ ಪೂಜಾರಿ ಇರ್ತಾರೆ ಅವರು ಪೂಜಾ ಮಾಡೋ ಟೈಮ್ಗ ಆರ್ತಿ ಹೆಚ್ಚಾರ್ ಲಾಸ್ಟ್ ಅಲ್ಲಿ ಮತ್ತೆ ಎತ್ತ ಟೈಮ್ಗೆ ದೇವ್ರ ಫುಲ್ ಮೇವಲ್ ಬಂದ್ಬಿಟ್ಟು ಡ್ಯಾನ್ಸ್ ಆಡ್ತಾ ಇರ್ತರ್ತಿ ಅದೇ ಅವ್ರ ಟಮಟೆ ಹೊಡಿತಾರೆ ಹತಾರ ಅವ್ರ ಮುಂದೆ ಡ್ಯಾನ್ಸ್ ಆಡ್ಕೊಂಡು ಮತ್ತೆ ಅದೇ ಅಮ್ಮನ ಅವರು ಕರ್ಸಿ ಇರ್ತಾರಲ್ವಾ
ಹಾ ಹಾ
ಅವ್ರ ಬಗ್ಗೆ ಅವ್ರ ಮನೆಯಲ್ಲಿ ಈ ತರ ಐತೆ ಈ ತರ ಕಷ್ಟ ಆಗ್ಲೈತೆ ಮ ಈ ತರ ಮಾಡ್ಕೊಳ್ರಿ ಎಂತ ಆ ತರ ಎೇಳ್ಬಿಟ್ಟು ಆತರ ಎಲ್ಲಾ ಎೇಳ್ಬಿಟ್ಟು ಅವ್ರ ಅರ್ಶನಾ ಕುಂಕುಮ ಇತಾರೆ ಲಾಸ್ಟ್ ಅಲ್ಲಿ ಮತ್ತೆ ಅರ್ಶಣ ಕುಂಗಮ ಇಕ್ಕಿದ ಆದ್ಮೇಲೆ ಮತ್ತೆ ಒಂದ್ ಲಸ್ ಸ ಇನ್ನೊಂದ್ ಸರಿಯ ಅರ್ತಿ ಇರ್ತಾರೆ
ಹಾ
ಆ ಆ ಟೈಮ್ಗೆ ಎಲ್ಲಾ ಹೊಲ್ಟೊಬ್ಬಿಡ್ದಿತ್ತು ಮೈ ಮೇಲೆ ಎಕ್ಕಿರದು
ಹೆಂಗೆ ಅದು
ನನ್ಗೆ ಅದು
ಅದು ದೇವ್ರ್ ಮೈಮೇಲೆನೆೇ ಬರ್ತೈತೆ
ನಿಜಾನದು
ಹೂ ನಿಜಾನೋ ಏನೋ ಗೊತ್ತಿಲ್ಲ ಆದ್ರೆ ನನ್ ಕನ್ಸ್ ಮಾತ್ರ ನಿಜಾ ನಾನು ಮಲ್ಕೊಳ್ತೀನಿ
ಹೂ ಹೌದಾ ಮತ್ ಮತ್ತೆ ನಿನ್ನೆ ಏನ್ ಮಾಡ್ಕೊಂಡಿದ್ ಏನು
ನೆನ್ನೆ ಏನ್ ಸ್ಕೂಲ್ಗ್ ಹೋಗ್ಬಿಟ್ಟು
ಹಾ
ಸ್ಕೂಲ್ಗೆ ಹೋಗ್ಬಿಟ್ಟು ಬಂದ್ರಿ ಸ್ಕೂಲ್ಲ್ಲ ಎಲ್ಲಾ ಕ್ಲಾಸ್ ಮಾಡ್ಸಿದ್ರು
ನೆನ್ನೆನಾ
ಹೂ ನೆನ್ನೆ ನೆನ್ನೆ ಬನ್ವಾರ ಅಲ್ವಾ
ಹಾ ಅದಿಕ್ಕೆ
ನೆನ್ನೆ ಬಾನ್ವಾರಾ ಅಲ್ವಾ ಏನು
ಹೂ ಹೂ ಇಲ್ಲ ಬಾನ್ವಾರ ಅಲ್ವಾ ಹೋಗಿಲ್ವಾ
ಹ ಮತ್ತೇಏನ್ ಮಾಡ್ಕೊಂಡಿದ್ರೆ
ಬೆಳಿಗ್ಗೆ ಇದು ಆಸ್ವಾನ ತೊಳ್ಕೊಂಡು ಬರೋಕ್ ಹೇಳಿದ್ರು
ಹಾ
ಹಸುನ ತೋ
ನಂದು
ಹಾ
ಹಲೋ
ಹಾ ಹೇಳಿ
ಹಸುನ್ ತೊಳ್ಕೊಂಡ ಬಂದು ಮನ್ಯಾಗ ಬಂದ್ಬಿಟ್ಟು ಅದು ಹಸುನ ಕಟ್ಟಾಕ್ರಿ ಅಂತ ಹೇಳಿದ್ರು ಹಸುನ್ ಕಟ್ಾಕ್ಬಿಟ್ಟು ಹಂಗೆ ಹಂಗೆ ಒಂದ್ ಸ್ವಲ್ಪ ಹೊತ್ತು ಹೋಗಿ
ಹಾ
ಹಂಗೆ ಹೋಗಿ ಪರಮುಲ್ಲು ಅದೇ ಹುಲ್ಲಾಕ್ತಿರಲ್ಲ ಸುಗ್ಗೆ ಅದನ್ನ ಕುಯ್ಕೊಂಡು
ಹೌ
ಅದನ್ ಕೋಕೊಂಡು ಬಂದ್ರಿ
ಹಾ
ಮತ್ತೆ ಹಂಗೇನ್ ಸ್ವಲ್ಪ ಹುಲ್ಲು ಹಾಕೊಂಡು ಅಲ್ಲಿ ಹಂಗೆಸಂಕಲ್ ತನಕ ಕೆಲ್ಸಗ್ಲಿ ಹೇಳಿದ್ರು
ಹಾ
ಮತ್ತೆ ಶಂಖ್ಯ ಇಲ್ಲ ಏನೋ ಆಯ್ತು ಫಂಕ್ಷನ್ ಫಂಕ್ಷನ್ ಏನೋ
ಹೂ
ಸಂಾಯಕಲ್ಲ ಹೋಗ್ಬಿಟ್ಟು ಬಂದು ತ್ರಿ
ಹೂ
ಹ್ಮ್ ಎಡ್ಡ ತಿಂಗಳ ಹೊಂಟಿ. ಹ್ಮ್ ವಾಕಿಂಗ್ ಹೋಗಿ ಹ್ಮ್.
ಏನ್ ಹಂಗ ಮಾತಾಡ್ತ ಇರೋದು. ಹಾ ಯಾ ಇಷ್ಟೊತ್ತಂಗ ಮಾತಾಡ್ತಾ ಇರೋದು ನಿಮ್ ಜೊತೆ ನಾನು ಬಿಡು ಟೈಮ್ ಇದ್ರೆ. ಹ್ಮ ನಾವ್ ಇಬ್ರೇ ಮಾತಾಡ್ರೆ ಕಾಸಿಗೆ ಬರುತ್ತೆ ಅದಕ್ಕೆ
ಹ್ಮ್.
ಹಾ ಹ ಮತ್ತೆ ಇನ್ನೇನು.
ಹ್ಮ್ ನೀವ್ ಹೇಳ್ರಿ ಮತ್ತೆ ಭಾನುವಾರ ಏನ್ ಏನ್ ಮಾಡಿದ್ರಿ ಅಂತ.
ಹ್ಮ ಹ್ಮ್ ಹ್ಮ ಗೊತ್ತಲ್ವಾ ನಮ್ದು. ಬೆಳಿಗ್ಗೆ. ಬೆಳಿಗ್ಗೆ ಎದ್ದು ಹೋಗಿ ಬಂದು. ಹೊಗಿಬ. ಇದಕೆ ಅದೇ ಏನಪ್ಪಾ ಅದು ಹಸು ಹಸು ಹಸು ತಡ್ಕೊಮದ.
ನೀ ನಿಮ್ಮನೇಲೀ ಹಸು ಇದಾ
ಹಾ ನಮ್ಮ ಮನಲ್ಲಿದೆ ಒಂದ್ ಹಸು ಇದೆ.
ಯಾವ ಹಸು ಅದು.
ಅದು ನಮ್ದು ಅದೇ ಮಾಮೂಲಿ ಹಾಲ್ ಕೊಡುತಲವ.
ಹ್ಮ್ ಅದೇ ಅದು ಎಚ್ ಎಫ್ ಇಲ್ಲ ಮಾಮೂಲಿ ಹಸುನಾ
ಎಚ್ ಎಫ್
ಎಚ್ ಎಫಾ
ಹ್ಮ
ನಮ್ಮ ಮನೆಯಲೂ ಅದೇ ಇರೋದು.
ಹೌದಾ
ಹ ಹೆಚ್ ಎಫ್ ಹಸುಗ್ಲೇ ಇರೋದು.
ಹ್ಮ್ ಹ
ಹ್ಮ್ ಅ ಹ್ಮ್ ನಮ್ಮ್ ಮನೆಯಲ್ಲಿರೋದು ಹಸು ಅದು ಇವಾಗ ಇದು ಒಟ್ಟ
ಏನ್ ಹೊಟೆ
ಇದು ಮೂವ ಇದ ಐತೆ ಕ್ಕರು ಐತೆ ಅದರ ಹೊಟ್ಟೆಯಲ್ಲಿ
ಕರು
ಫಲ ಫಲ ಆಗೈತೆ
ಹೌದಾ.
ಹ್ಮ್ ನಿಮ್ಮ ಹಸು
ಯಾರಾನ ಒಬ್ರು ಮಾತಾಡ್ತಾ ಇರ್ಬೋದು ಇಲ್ಲಾಂದ್ರೆ ಫೋನ್ ಇಲ್ಲೋಡಿ ಇಲ್ಲಿ ಯೂಟ್ಯೂಬ್ಗ ಬೇರೆ ಕನ್ನಡ ಮಾತಾಡ್ಬೇಕು ಯೂಟ್ಯೂಬ್ ಆಗೆ. ಕನ್ನಡಕ್ ಹಿಂಗ ಇಡಬಿಡು ಸಾಕು ಇರು ಮೂರ್ ಕಿಂತ ಮಾತಾಡ್ಬಿಡ್ತಿತಿ ಕಾಸು ಬರ್ತದೆ ಆರನೂರು ರೂಪಾಯಿ ಹಾಂ ಹೇಳಿ
ಹ್ಮ್ ನಿನ್ ಮಾತಾಡು.
ಅಕ್ಕಾ ಹಂಗೆಇಕ್ಕದ್ರೆ ಆಗಲ್ಲಾ ಹೋ ಹಂಗೆಇಕ್ಕಲ್ಲಾ ಕೇಳ್ಸ್ಕೊಂತಾಇರ್ತರೆ ಯಾರು. ಮತ್ತ ಇನ್ನೇನು ಏ ಕನ್ನಿ. ಓ ಅಣ್ಣಾ ವಾಯ್ಸ್ ಬ್ರೇಕು ಅಯ್ಯ್ ಯ್ಯ್ ಯ್ಯ್. ಯಯ ಯಯ್ಯೋ ಹಹ್ ಹ್ಹುಕ್. ಹ ಹ ಹ ಹಾಹಾ ಉಹು ಉಹು ಉಹು. ಪ್ಯಾಮಿಲಿ ಹು ಏನ್ ನಾಯಿ ಕುಲು.
ಹಲೋ
ಹಾ ಹೇಳಿ
ಯಾರಾದ್ ಡುಮ್ಮಿ.
ಅದು ನಮ್ಮ ಮಗು ಅದು. ಯಾಕೋಮ್ಮೆ ನಮ್ಮಕ್ಕ ಮಗ.
ಹ ಹಾ ಯಾರ್ ನಿಮ್ಮಕ್ಕನ.
ಮಕ್ಕ ಹ ಎರಡ್ ಕೈ ಎರಡ್ ಕಾಲಿರೋ. ಶೋ
ಹು ಸರಿ ಮಾತಾಡ್ರಿ ನೀವೇ.
ಹೇಳಿ.
ಮಾತಾಡ್ರಿ ನೀವೇ ನಮಗ್ ಬಾಯ ನೋಯ್ತ್ ಕುಂಬಟ್ಟಿತಿ.
ಆ
ಬೈ ನೋ ಎತ್ಕೊಂಡ್ಬಿಟ್ಟೈತಿ.
ಏ ಏನ ಒಂದ್ ಮಾತ ಪ್ರಿಜಿಲಿ.
ಗುಂಚಕ್.
ಅಲ್ಲಿ ಬಿಡ್ರಿ ಅದು ಕೈ. ರೀಗಿ
ಏನ್ರಿ ಅಲ್ಲಿ.
ಆ ಹಾ ಇಲ್ಲಿಡ್ರಿ.
ಟಕ್ ಟಕ್ ಹು
ಕ್ಷಹೋ.
ಆಆಆಹಾ
ಆಆಆಹಾ ಹೋ ಹಾ.
ಆ
ಅಲೋ ಮಾತಾಡ್ರಿ ಅಲೋ. ಹಲೋ
ಆಆಆಹಾ ಹ್ಹ ಹ್ಹಾ ನಿಮ್ಮತ್ ಜುಮ್ಕಿಲೆಟ್ ಇಕ್ಕಿಸ್ ಲೋನಾ. ಹು ಹಲೋ ರು ಮತ್ತೆ
ನೀವೇನ್ ತಿನ್ನದ್ರಿ.
ನಾವು ಇದು ಅನ್ನಾಚಾರಿ ಮಾಡಿದ್ರು ಅದನ್ ತಿಂದ್ವಿ.
ಹಾ ಹೌದಾ. ಮಾತಾಡಬೇಡಾ ಹಾ ಸರಿ ಅದನ್ನ ಕಟ್ ಮಾಡ್.
ಹ ಮತ್ತೆ ಊಟ ಮತ್ತಡ್ ಚಿನಿ ಯ ಮತ್ಡ್ಬಿಟ್ಟವರು.
ಏ ಬಿಡಿ ಬಿಡಿ ಮತ್ತೆನ್ನೇನು ಮತ್ತೆ ಹೇಳ್ಬೇಕು.
ಹ್ಮ್ಂತ ಹಲವರ್ಲ್ವಾ.
ನಮ ನಮಗೆ ಎಲ್ಲ ಇಲ್ಲ ನಾವು ಇನ್ನೋಸೆಂಟ್ ಜಾಸ್ತಿ.
ಓ ನಮಗ್ ಗೊತ್ತು
ನಿಮ್ಗ್ ಗೊತ್ತಿರೊದು. ನಿಮ್ಗ್ ಯಾರ ಇಲ್ವಾ ಅಣ್ಣ ತಮ್ಮ ಅಕ್ಕ ತಂಗಿ
ನಮ್ಗ ಇದಾರೆ
ಯಾರೋ
ಯ ಮಂತ
ಯಾರವರು
ಯ ಮಂತ್ ನಮ್ಮ ಅಣ್ಣ ಅವ
ಹ ಅಣ್ಣನಾ ಹಾ ಹಾ ಅವ್ರೇನ್ ಮಾಡ್ತಾರೆ. ಅವ್ರೇನ್ ಮಾಡ್ತಾ ಇದಾರೆ.
ಅವರು ಯಗ್ ಬ ಕಮ್ಮಕ್ ಓದ್ತವ್ರ ಯಾರರು ಅವರು ಸ್ಟಿಮ್ಸ್ ತಗೊಂಡು ಇದ ಮಾಡ್ತಾವ್ರಿ
ಹಾ ಹೌದಾ ಹೌದಾ
ಹಾ
ಮತ್ತೆ ಅಪ್ಪ ಅಮ್ಮ ಹಾ ಸರಿ ಸರಿ ಸರಿ ಹಾಗೆ ಕೆ ಮತ್ತೆ ಹೇಳ್ಬೇಕು. ಮತ್ತೆ ಅಪ್ಪ ಅಮ್ಮ ಏನ್ ಮಾಡ್ಕೊಂಡಿದ್ದಾರೆ. ಹಾ
ಹ್ಮ್ ಮತ್ತೆ